ಹ ಟಿಫನ್ ಆಯ್ತಾ.
ಆಯ್ತು ಮೇಡಮ್.
ಏನ್ ಮಾಡದ್ರಿ
ನಾವು ಇವತ್ತು ರೊಟ್ಟಿ ಮಾಡಿದ್ದ ಮೇಡಮ್ ಅಕ್ಕಿ ರೊಟ್ಟಿ ಮಾಡಿದ್ದು ಮೊಳ್ಕೆ ಕ ಮಾಡಿ ಆಕ. ಅಕ್ಕಿ ರೊಟ್ಟಿ ಮಾಡಿ ಹುಚ್ಚಾಳ ಚಟ್ನಿ ಮಾಡಿದ್ದು ತಿಂದು. ನೀವೇನ್ ಮಾಡಿದ
ಚಿತ್ರಾನ್ನ ಮಾಡಿದ್ವಿ.
ಹಾ ಹಾ ಹಾ ಹಾನ್ ಮಾಡುದ್ರಿಿಂದ.
ಹಾ.
ಬೆಳಗ್ಗೆ ಇಂದ್ರ ಏನ್ ಮಾಡದ್ರಿ ಮೇಡಮ್?
ಬೆಳಗ್ಯಿಂದ ಬೆಳಿಗ್ಗೆ ಎದ್ದಿ ಸ್ನಾನ ಮಾಡ್ಕೊಂಡ್ ವಾರ ಪೂಜೆ ಮಾಡದ್ವಿ
ಹಾ
ಹ ಆಮೇಲೆ ಟೀಅತ ಟಿಫನ್ ಮಾಡ್ಬಿಟ್ಟು ಹಾ ಈಗ ಈಚೆ ಬಂದಿದ್ದ ಕುೂತ್ಕೊಂಡಿದ್ದೀವಿ.
ಹಾ ಹಾ ಹಾ ಹಾ.
ಹ ನೀವೇನ್ ಮಾಡ್ತೀ. ಸಿದರಿ ಬೆಳಗ್ಗೆಯಿಂದ
ನಾವು ಬೆಳಿಗ್ಗೆ ಎದ್ದೋ ಮೇಡಮ್ ಒಂದ್ ಆರೂವರೆ ಏಳು ಗಂಟೆಗೆ ಎದ್ದೋ ನಿೆನ್ನೆ ಒಂದ್ ಸ್ವಲ್ಪ ಲೇಟಾಗಿ ಮಣ ಬಂದಿತ್ತು.
ಹಾ.
ಹಾ ಹಾಗೆ ಬಾಗ್ಲೆಲ್ಲ ಒರ್ಸಿ ಅರಷ್ಣ ಕುಂಕುಮ ಇಟ್ಟಿ. ಕಸ ಗುಡಸಿ ಮನೆ ಕುಡ್ಸಿ. ನಾವ. ದೇವರ ಮನ ಕ್ಲೀನ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡ್ ಬಂದಿ ನಮ್ದೇ ಪಾಟಲ್ಲಿ ಒಂದಷ್ಟ್ ಗಿಡ ಅದಲ್ಲಿ ಹೂವು ಬಿಟ್ಟಿತ್ತು. ಒಂದಾ ತುಂಬ ಎಲ್ಲಬಟ್ಟು. ಟಕ್ಕಿಟ್ಟಿ ಪೂಜೆ ಮಾಡ್ಬಿಟ್ಟು ನಾವು ಈಗ ರೊಟ್ಟಿ ಹಾಕೊಂಡು ಮೊಳಕೆ ಕಟ್ಟಿ ಮಾಡಿದ್ದು ಅಕ್ಕಿ ರೊಟ್ಟಿ ಹಾಕಿ ಒಂದೆರಡು ರೊಟ್ಟಿ ತಿಿಂದಿ ಪಾತ್ರೆ ಎಲ್ಲ ತೊಳೆ್ದ ಹಾಕಿ ನಾವು ಮೇಲ್ಗಡೆ ತೆರೆಸ್ಮೇಲೆ ಸ್ವಲ್ಪ ಮಳೆ. ಬಂದಿರಿಂದ ಬೇರೆ ಈ ಸತ್ತೆ ಹುಲ್ಲು ಪಲ್ಲು ಪಾಟಲ್ಲಿ ಅದು ಇದು ಅಂತ ಬಂದಿರುತ್ತಲ್ಲ.
ಹಾ.
ದಖನ ಅಂತ ತಗ್ದ ಹಕ್ತಾ ಇದ್ದೀನಿ ಮೇಡಮ್.
ಹಾ ಏನನ್ ಬೆಳೆಸಿದೀರಾ.
್ ನಾವವು ದಾಸ್ವಾಳ ಗಿಡ ಹಾಕಿದೀವಿ ಒಂದು ಮೂರು ತರ ಕ ಅದರಲ್ಲಿ ಒಂದು ರೆಡ್ ಕಲರು ಈಗೊಂದು್ ವರ್ಷ ತಿಂದೆ ಹಾಕಿದ್ದು ಎರಡು ವರ್ಷ ಹಿಂದೆ ಮೇಡಮ್ ವು ಚೆನ್ನಾಗಿ ಹಿಂದ್ರೆ ತುಂಬಾ ಚೆನ್ನಾಗ್ ಬರುತ್ತಿದ್ದ ಅಂತ ಇನ್ನಕ್ಕೊಂದ ಏನಿಲ್ಲ ಅಂದ್ರರು ಒಂದ್ ಹತ್ತು ದಿನ ಹನ್ನೆರಡು ಹೂವು ಬಿಡುತ್ತೆ ಮೇಡಮ್ ಕೆಸಿಡ್ದಿಂದ ಎಲ್ಲಾ ಫೋಟೋಗಳಗ ಆಗುತ್ತೆ ರೆಡ್ ಕಲರ್ ಬನ್ ಆಮೇಲೆ ಇ್ ಬರುತ್ತೆಲ್ ಮೇಡಮ್ ಹಾ ಹ್ಮ ಶಂಖ್ ಪುಷ್ಪ ಹೂ ಬರುತ್ತೆ ಒಂದಷ್ಟು
ಹೌದಾ ಏನ್ ಎಂತ ಪ್ರಯೋಜನ ಅದು
ಮೇಡಮ್ ಅದು ಬಂದಿ ಶಂಖ್ ಪುಷ್ಪ ಬಂದಿ ಈಗೆಲ್ಲಾ ಕೆಲವರು ಲೇಡಿಸಸ್ಗೆ ಪಿ ಸಿ ಓಡಿ ಪ್ರಾಬ್ಲಮು ಆತರ ಎಲ್ಲ ಈ ಪಿರಿಯಡ್ ಟುಡೇಟು
ಹಾ ಹೇಳಿ
ಎಲ್ಲ ಕರೆಕ್ಟ್ ಆಗಿ ಇದಾಗುತ್ತೆ ಮೇಡಮ್ ಅದನ್ನ ನಾ ನೈ ಎನ್ ಮಾಡ್ತೀವಿ ನೀರಲ್ಲಿ ಒಂದು ಲೋಟದಲ್ಲಿ ನೆನ ಹಾಕ್ವಿ ಒಂದ ನಾಲ್ಕರಿಿಂದ ಇದು ಹೂವನ ನಕರಿಿಂದ ಐದು ಇದು ಒನ್ನ್ ಹಾಕ್ಬಿಟ್ಟು ಹಾ ನೀರು ಒಂದು್ದದು ಬ್ಲೂ ಕಲರ್ ಇರುತ್ತೆ ಮೇಡಮ್
ಹೌದಾ
ಕಲರ್ ತರ ಸೇಮ್ ನೀಲಿ ಕಲರ್ ತರಾನೇ ಇರುತ್ತೆ ಅದನ್ನ ಬೆಳಿಗ್ಗೆ ಎದ್ಬಿಟ್ಟು ಒಂದು ಎರಡ್ ನಿಮಿಷ ಕುದಿಸ್ತೀವಿ ನೀರೊಳಗಡೆ
ಹಾ
ಕುದಿಸಬಿಟ್ಟು ಕುಡಿತೀವಿ ಮೇಡಮ್ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ಹಾ ಅಂತ ಅದು ಕುಡಿಯದು ಇದ್ರಂದ ನಮಗೆ
ಅಣ್ಣೆ ಅಂದ್ರೂ ಬೆಳೆದಿದ್ದೀರಾ
ಹಣ್ಣೆಲ್ಲ ಏನಿಲ್ಲ ಮೇಡಮ್ ಕರ್ಬುಜಾಾಣು ಹಂಗ ಈಗ ಈಗ ಸ್ವಲ್ಪ ಕರಬೂಜ್ದ ಸಿ ತಾಗ ಮಂದಿ ತಿಿಂದಿ ಅದು ಸಿಪ್ಪೆ ಮತ್ತೆ ಬೀಜ ಎಲ್ಲ ತೆಗತಲ್ಲ ಅವನೇಪ್ಪ ಹ ಒಂದು ಏಳ ಎಂಟು ಹಣ್ಣು ಬಂದಿದೆ ಮೇಡಮ್ ಆಾಲ್ರೆೆಡಿ ಒಂದು ಆಮೇಲೆ ಕಲ್ಲಂಗಡಿ ಹಣ್ಣ್ ಬಂದಿತ್ತು. ಕಲಂಗಡಿ ಹಣ್ಣ್ ಏನ್ ಮೇಡಮ್.
ಹಾ ಹಾ ಹಲೋ
ಹಲೋ ಈಗ ಡ್ರ್ಯಾಗನ್ ಡ್ರ್ಯಾಗನ್ ಫ್ರೂಟ್ ಬಿಡ್ತಾ ಐತೆ ಮೇಡಮ್.
ಹೊ ಎಷ್ಟ್ ವರ್ಷ ಆಯ್ತು ಡ್ರ್ಯಾಗನ್ ಫ್ರೂಟ್ ಆಕಿ?
ಅದು ಒಂದ್ ಒಂದ್ ವರ್ಷ ಆಗ್ತಿದೆ ಮೇಡಮ್ ನಮ್ಗೆ ಯಾರೊ ಹಿಂಗೆ ಪರಿಚಯದವ್ರು ಒಂದೇ ಒಂದ್ ಕಡ್ಡಿ ಆ ಹಾಕ್ಕೊಟ್ಟಿದ್ರು ಪಾಟ್ಗೆ.
ಆ
ಸೊ ಅದು ತುಂಬಾ ಚೆನ್ನಾಗಿ ಮಳೆಗೆಲ್ಲ ಚೆನ್ನ ಈಗ ಒಂದೇ ದು ಹಣ್ಣು ಹಣ್ಣು ಅಂದ್ರೆ ಕ ಪೂರ್ತಿ ಬಿಟ್ಟಿಲ್ಲ. ಮೊಗ್ಗ ತರ ಆಗ್ ಒಂದು ಪಶ್ಟ್ ಆ ಆಯ್ತು ಹಾ ಅದು ಬರೋದಕ್ ಇನ್ನೊಂದ್ ಹದ್ನೈದು ಇಪ್ಪತ್ತು ದಿವ್ಸ ಬೇ ಕುಂತ ಅನ್ಸುತ್ತೆ ನಮ್ ಪ್ರಕಾರ.
ಡ್ರ್ಯಾಗನ್ ಫ್ರೂಟ್ ಎಲ್ಲ ಲೇಟೆ.
ಹಾ ನೀವು ಬೆಳಿತೀರಾ ಮೇಡಮ್ ಏನಾದ್ರು.
ಹ ಏನ ನಾವು ಏನಪ್ಪ ನಾವು ವಾಟರ್ ಮೆಲನ್ ಬೆಳದಿದ್ದೀವಿ.
ಓ ವಾಟರ್ ಮೆಲನ್ ಬೆಳತಿರ.
ಹಾ ಮನೆ ಮುಂದೆ ಹಾಕಿದ್ದೀವಿ.
ಮನೆ ಮುಂದ
ಹಾ ಇನ್ನ ಅದು ಇನ್ನು ಎಳೆದು ಇನ್ನು ಇನ್ನ ಅದು ದಪ್ಪ ಆಗಿಲ್ಲ.
ದಪ್ಪ ಆಗಿಲ್ಲ.
ತಿ ಈಗದು
ಹಾ ಹಾ ಹಾ ಹಾ ಹಾ ಹಾ ಹ್ಮ್ ಬೇರೆ ಏನೇನ್ ಗಿಡಗಳನ್ನ ಇಟ್ಕೊಂಡಿದ್ದೀರ ಮೇಡಮ್
ಬೇರೆ ಆಮೇಲ್ ಪೈನಾಪಲ್ ಹಾಕಿದೀವಿ.
ಓಹೋ ಹೊ ಹೊ ಹೊ ಫೈನಪಲ್ ಹೆಂಗ್ ಹಾಕೊಂಡ್ರಿ ಮೇಡಮ್ ಪೈನಾಪಲ್ ಎಲ್ಲ ಬರ್
ಇಲ್ಲ ಪೈನಾಪಲ್ಲು ಅದು ವರ್ಮಾಲಕ್ಷ್ಮಿ ಪ್ ಇದ್ ಮಾಡಿದ್ವಿ ನಾವು
ಹಾ.
ಓದ್ ವರ್ಷಾ ಆ ಪೈನಾಪಲ್ ತಂದಿದ್ವಲ್ಲಾ ಅದ್ನೇ ಏನಾಗಿತ್ ತುಂಬ ಮೇಲ್ ಕಡೆ ಕ್ಯೂ ಕಟ್ ಮಾಡ್ಬಿಟ್ಟು ಅದನ್ನ ಗಿಡಕ್ ನೆಟ್ಟಿದ್ವಿ ಅದು ಈಗ್ ಬರ್ತಿದೆ ಇನ್ನೂ ಟೈಮ್ ಬೇಕದು ಬರೋದಕ್ಕೆ
ಹಾ ಹಾ ಹಾ ಹಾ
ಹಾ
ಅಂದ್ರೆ ಒಂದ ಏನು ಒ ವರ್ಷ ಬರು ಒಂದ ವರ್ಷ ವಷ ಆಗುತ್ತಾ ಅದು ಬರೋದಕ್ಕೆ
ಹಾ ಆಮಂದರ್ಷ ಆಗುತ್ತೆ
ಹಂಗಂದ್ರೆ ಫೈನಾ ಆಪಲ್ ಬರುತ್ತೆ ಒಟ್ನಲ್ಲಿ
ಹಾ ಬರುತ್ತೆ ಆಮೇಲೆ ಪ್ರ ದಾಳಂಬರ ಗಿಡ ಹಾಕಿದೀವಿ
ಆಹ್ ಆಹಾ ಅಹ್
ಅದ ಮುಟ್ಟಿದ್ರೆ ಬಿದೋಗ್ ಬಿಡುತ್ತದು ಅದೊಂದೇ
ಹಾ ಏನು ಹೂವ
ಹಾ ಹೂವ ಹಾ ಅದ ಹಾಕಿದ್ದೀವಿ ಫ್ರೂಟ್ಸ್ ಇಷ್ಟ ಕಿರದಿನ
ಹಾ ಅಂಗುಳ್ದಲ್ಲ ಈಸರ ದಾಲೀಬ್ರೆ ಗಿಡ ಪೈನಾಪಲ್ ಹವಾ ಕಲಂಗ್ರ ಹಣ್ಣು
ಮಳೆ ಬಂತ
ಮಳೆಣ್ಣೆನ್ನೆ ಒಂದ್ ಸ್ವಲ್ಪ ಲೈಟ್ ಆಗ ಬಂದಿದೆ ಮೇಡಮ್ ಜಾಸ್ತಿ ಏನಿಲ್ಲ ಹೇಳ್ಕಳೋ ಅಷ್ಟು
ಹಾ ಹಾ
ಪರವಾಗಿಲ್ಲ ಪರವಾಗಿಲ್ಲ ಅನ್ನೋಷ್ಟು
ಹಾ ಈ ಕಡೆನೂ ಬಂದಿದೆ ನಮ್ಮತ್ ನಮ್ ಕಡೆೇನು
ಹ್ಮ್ ಹ್ಮ ಹ್ಮ್ ಹ್ಮ್
ಹಾ ಅದ ಅಂದ್ರೆ ಸ್ವಲ್ಪ ಜೋರಾಗ ಬಂದಿದೆ ಪರವಾಗಿಲ್ಲ ಹಾ ಗಿಡಗಳಗಳಿಗೆಲ್ಲ ನೀರಯ್ತು ದ
ಹಾ
ಹಾ ಅದೆಲ್ಲಾ ಆಯ್ತು
ಹ್ಮ್ ಹ್ಮ್ ಹ್ಮ್
ಇಡಿ
ನಿಂಬೆ ಅನಿನ್ನ ಗಿಡ ನ ಮೇಡಂ ನಿಂಬೆಹಣ್ಣು ಗಿಡ ಎಲ್ಲ ಒಂದೇ ಒಂದ್ ಬಂದಿದೆ ಮೇಡಮ್ ನಿಂಬೆಹಣ್ಣು ಗಿಡ ಬಂದಿದೆ
ಹಾ
ಒಂದು ಅಷ್ಟು ಕರ್ಬೇವಿನ ಗಿಡ ಬಂದಿದೆ
ಹಾ
ಪತ್ರೆ ಹ ಕೊಂಡಿದ್ದೀವಿ
ಫ್ಲಾ ಊತ್ಏನ ಹಾಕಿರ್ಲಿ ಹಾಕಿಲ್ವಾ
ಅಷ್ಟೇ ಮೇಡಮ್ ದಸ್ವಾಳ ಹಾಕಿದೀವಿ ಅಷ್ಟೇ ಇನ್ಯಾವವು ಹಾಕಿಲ್ಲ
ಹಾ ಮಲ್ಗೆ ಹೂ ಆತ್ರ ಹಾಕಿಲ್ಲ
ಮಲ್ಲಿಗೆ ಹೂ ಒಂದ ಇದೆ ಮೇಡಮ್ ಈಗ ಒಂದ್ ಸ್ವಲ್ಪ ಸ್ವಲ್ಪ ಅದು ಈಗ ಒಂದ್ ವರ್ಷ ಆಯ್ತು ಹಾಕಿ ಸ್ವಲ್ಪ ಸ್ವಲ್ಪತ ಇದೆ ಜಾಸ್ತಿ ಅಷ್ಟ್ರಮ ದಿಲಿ ಒಂದು ಮೂರುೂರುವ ಎ ಪತ್ರ ಕನಕಾಾಮ್ರ ಒಂದು್ ಗಿಡ ಇದೆ ಮೇಡಮ್ ಅದು ಕಕಂದ್ರ ಸ್ವಲ್ಪ ಒಂದ ಮಾರ್ ಅಗವಷ್ಟು ಒಂದ್ ಚ ಪವಾಗಿ
ಹಾ
ಹೂ ಇಲ್ಲ ಮೇಡಮ್
ಹಾ ಇನ್ ಟೆರಸ್ ಮೇಲೆ ಅನ್ಕೊಂಡಿದೀರಾ
ಹ್ಮ ಮೇಡಮ್ ಎಲ್ಲ ಒಂದು ಟಬ್ಬುಗೆ
ತೋಟದದಲ್ಲಿ ಏನೇನ್ ಹಾಕಿದ್ದೀರಾ
ತೋಟದಲ್ಲಿ ಮಾಮೂಲಿ ಅಡಿಕೆ ತೆಂಗು ಈ ತರ ಆಯ್ತು ಹಾ
ಎಲ್ಲ ಹಾಕಿರ್ಲಿಲ್ವಾ
ಕಾಫಿ ಬೀಜ ಇಲ್ಲ ನ ಬೀಜ ಎಲ್ಲ ಬೆಳೆಯಕಲ್ಲ ಮೇಡ ಹಾ ಹಾ
ಹಾ ನೋಡ್ಬೇಕು ಹಾಕಿದೀವಿ
ಹಾ ಹ್ಮ್ಮ್ ಕಾಫಿ ಬೀಜ ಹಾಕೊಂಡಿದ್ದೀರಾ
ಹಾ ಇನ್ನೂ ಅದ್ ಬಂದಿಲ್ಲ ನೋಡ್ಬೇಕು
ಅಹಾ. ನಮ್ದ್ ಗಿಡದ್ ಬೀಜ ಇಲ್ಲ. ಮೇಡಮ್, ಏನಿದ್ ಮೂರ್ ನಾಲ್ಕ್ ಮಾವಿನಹಣ್ ಗಿಡಗುಳ್ ಇದೆ
ಹಾ.
ನೀರ್ ಗಿಡ ಇದೆ. ತೆಂಗಿನ್ ಗಿಡ ಬೇ ಬಂದಾಗ್ ಓದಾಗ ಒಂದ್ಚೂರ್ ಎಳ್ನೀರ್ ಗಿಳ್ನೀರ್ ಕುಡ್ ಬರ್ತೀವಿ.
ಹಾ.
ಹಾಮ್
ಅದ್ ಬಿಟ್ರೆ ಸ್ವಲ್ಪ ಇನ್ನೇನಿಲ್ಲಪ್ ಮೇಡಂ, ಈ ಕಡೆ ನಮ್ದೇನ್ ತೋಟಾ ಮನೆ ಅ
ಅದ್ ಅಷ್ಟಕ್ಕೆ ಮಳೆ ಬಂದ್ರೆ ಸಾಕು.
ಹಾ ಅದು ಇದ್ ಹೇಳದ್ರಲ್ಲ ಅದು ನಿಜ ಮೇಡಮ್. ಯಾಕೆ ಅಂತ್ ಅಂ ದ್ರೆ ಮನೇಲಿ
ಹಾ, ಈಗ ಊರ್ಗುಳಲ್ಲೇ ಮಳೆ ಇಲ್ಲ.
ಹಂ.
ಅದು ಈ ಬಿಸ್ಲಿಗಂತು
ಹ್ಮ, ನಮ್ಗೆ ಓ ಓನರ್ಗುಳು ಏನು ಅಂತಂದ್ರೆ ಇವಾಗ ಜಾಸ್ತಿ ಗಿಡಗುಳ್ನ ಹಾಕೊಂಬಿಟ್ರೆ ಏನಂತಾರೆ ಇವತ್ ನೀರ್ ನೀಲ್ ಚಾಗುತ್ತೆ. ಕಾಗಲ್ಲ. ಆಮೇಲೆ ನರೇನ್ಸ್ ಗಲೀಜ್ ಆ
ತ ವುದೆಲ್ಲ.
ನಾವ್ ಏನ್ ಹಾಕೊಂಡಿಲ್ಲ ಅಂದ್ರೆ ಜಾಸ್ತಿ ರೋಜ ಹೂವಿನ್ ಗಿಡಗಳನ್ನ ಹಾಕೊಂಡಿಲ್ಲ ಮೇಡಮ್. ಅವು ಏನ್ ಮಾಡ ಎಷ್ಟೇ ದುಡ್ ಕೊಟ್ಟು ಬಂದಿಲ್ಲ. ಹಾಗಾಗಿ ರೋಸೆ ಹೂವಿನ್ ಗಿ ಡಗೊಳ್ನ ಹಾಕ್ ಮತ್ತೆ ಏನಾದ್ರು ಮೇಡಂ
ಹಾ ಅಡ್ಗೆ ಈಗ್ ಮಾಡ್ಲ್ನಿ ಅದೇ ಯೋಚಿಸ್ತಾ ಇದ್ದೀನಿ ಏನ್ ಮಾಡದು ಅಂತ.
ಅ ಹಾ ಹ್ ಮಾ ತಿನ್.